ಕೇಳಿಸ್ತಿಲ್ವಾ
ತರರ್ಲಿಲ್ಲ ಹಾಕಲಿಲ್ಲ.
ಹಾ ಇವಾಗ ಕೇಳಿಸ್ತಿದಯಾ?
ಹಾ ಕೇಳಸ್ತಾ ಇದ್ದಿ ಹೇಳಿ ಏನ್ ಮಾಡ್ತಾ ಇದ್ದೀರಿ.
ಒಂದ್ ನಿಮಿಷ ಬರುತ್ತೆ ಹಿಂಗಗೆ ಇರಿ
ಹಾ
ಹಲೋ ಹಲೋ ಹ ಕೇಳ ಕೇಳಿಸ್ತಿದೀಯಾ? ಊಟ ಆಯ್ತು
ಹಾ ಕೇಳುಸ್ತೈದೆ ನಿಮ್ಗೆ.
ಹಾ ಕೇಳಿಸ್ತಿದೆ ಇವಾಗ
ನಾವ ಇನ್ನ ಮಾಡಿಲ್ ನೋಡಿ ಊಟ ಮಾಡ್ಬೇಕು ಏನ್ ಮಾಡಿದ್ರೀ ಊಟ
ಏನು ಮಾಡಿ
ಹ್ಮ್ ಏ ಏನ್ ವಿಶೇಷ
ಹಾ ಕೇಳಸ್ತಾ ಇದೆ ಹೇಳಿ
ಏ ಓಹೋ ಹಂಗೆೆ ಮತ್ತೆ ಏನ್ ಓದ್ತಾ ಇದ್ದೀರಿ ತಾವು
ಶೇಷ
ನಮ್ದು ಏನು ಇಲ್ಲ ನೋಡಿ ಪಿಜೀಲ್ ನಾವ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ
ಹ್ಮ್
ಹೇಗ್ ನಡ್ತಾ ಇದೆ ವಿದ್ಯಾಭ್ಯಾಸ
ವಿದ್ಯಾಭ್ಯಾಸ ಚೆನ್ನಾಗ್ ನಡೀತಿದೆ ನಿಮ್ದು
ನಮ್ದು ಕೂಡ ಹೀಗೆ ನಡೀತಾ ಇದೆ ಅವ್ರಿಗ್ ಹೇಗ್ ಬೇಕೋ ಹಾಗ್ ನಡತಾ ಇದೆ. ಮತ್ತೇನ್ ಪ್ರವಾಸಕ್ಕ್ ಹೋಗಿಲ್ವಾ
ಇಲ್ಲ ಇಲ್ಲ
ಕಾಲೇಜಲ್ಲಿ
ಆ ಕಾಲೇಜ್
ಹ್ಮ ಕಾಲೇಜ ಎಲ್ಲಿರ್ತದೋ ಅಂತ ಅಂದ್ಯಾ
ನಮ್ ಕಾಲೇಜ್ ನಾನು ಓದಿದ್ದು ದಾವಣಗೆರೆಲಿ
ಓಹೋ ಹೋ ಹೋ ಹಂಗೆ ಅಲ್ಲಿ ಪ್ರವಾಸಕ್ಕೆ ಹೋಗಿಲ್ವ
ಇಲ್ಲ ಇಲ್ಲ
ಬೆಂಗಳೂರು
ಮತ್ತೆ ಅಂದಾಗೆ ಇವತ್ತು ಹೋಗಿಲ್ವ ಕಾಲೇಜ್ಗೆ
ಇಲ್ಲ ಹೋಗಿಲ್ಲ
ಯಾಕೆ
ಒಂದ್ ನಿಮಿಷ ಹಾಗೇ ಇರಿ
ಹಲೋ
ಹಲೋ ಏನಾಯ್ತು
ಎಂತ ಇಲ್ಲ ಮನೆಯಿಂದ ಕಾಲ್ ಬಂದಿತ ಬ್ರದರ್ ಬಂದಿದ್ದಾರೆ
ಓಹೋ ಹಂಗ
ಭಯಪಡ್ತ್ಯಾ ಕೇಳಸ್ತಿದೆ ನೆಟ್ವರ್ಕ್ ಸಿ ಸಿಗ್ತಾ ಇಲ್ಲ ನಂಗೆ ನೆಟ್ವರ್ಕ್ ನೆಟ್ವರ್ಕ್ ಸಿಗ್ತಾ ಇಲ್ಲ.
ಹೌದಾ
ಹ್ಮ್
ಹೌದಾ
ಹ್ಮ
ಹ್ಮ್ ಅಯ್ಯೋ ಕೇಳಸ್ತಾ ಇದ್ದೆಯ ಇವಾಗ
ಹಲೋ
ಕೇಳಸ್ತಾ ಇಲ್ವಾ